ನಲ್ಲವರು ಹಾ ಆರಾಮದಿ ನೀ ಆರಾಮದಿರಿ
ನೋಡ್ರಣ
ಹಾನ್ ಮಾಡತ ಈಸ
ಟೀ ಕುಡ್ದ ಕುಂತೀ ನೋಡ್ರಿ
ಮುಂಸ
ಹ್ಮ್ ಮತ್ತರಿ
ಹ್ಮ ಎಷ್ಟ ಹ್ಮ ಯಾತ್ರಿ ಎಲ್ಲ್ದೀರಿ ಮಲ್ಲ ಬಾದ್ರಿ
ಅಲ್ಲಿ
ರ್ೀರಿ ಕೆ ಏ ಇಲ್ರಿ ನಿಮ್ದಗೆ ರ್ಬೇಕ ಕರೆಕ್ಟ್ ಆೋರಿ ಮಾತಾಡ ಹ ಹಬಟ್ಟೆ ಮರ ಗಾಳಿಯದ ಬಿಟ್ಟದ್ರೆ ತೋ್ರಗೆ ನಿಮ್ ಕಡೆ ಮಳೆ ಗಾಳಿದ್ರೆ ನಿಮ್ ಕಡೆ ನೋಡ್ರ ನೆಟ್ವರ್ಕ್ ಇಲ್ಲೇನು ಕ ಕೇಳಕಿರ್ಬೇಕ ಮೆಸಾಡ್ರಿ ನನ್ಗೆಲ್ಲ ಕೇಳಕತ್ ಹೌದ್ರಿ ಈ ಕಡೆ ಸುಕ್ಕಾಳಿ ಬಿಟ್ಟದ್ರಿ ಯಾಕಂದ್ರ ನಿನ್ನೆ ಇಲ್ ನಿನ್ನಿಂದ ಹಿಂಗಗೆ ಅವದಲ್ರಿ ಮತ್ತೆವರ ಮೇಲ್ಲಿ ಹ್ಮ್ ಹ್ಮ್ ನೋಡ್ರಿ ನೇಚರ್ ಎಸ್ಟ್ ಚೆನ್ನಾಗದ ವಾತಾವರಣ ಹ್ಮ ಹ ಅತ್ತಡೆ ಪ ಮನ್ನತ ಹಮ್
ಹಾ ಮತ್ತೆ ನಲ್ ನೋಡ್ರಿ ಹಂಗೆ
ಚಲ ಐತ್ರಿ ಕರಿ ಕರಿ ಹತ ಹಾ ರೀ ಸರಿಯಾದೂ ಹರಿತಾರಲ್ರಿ ಚಲೋಯ್ತಲ್ಲಾ
ಇವಾಗ
ಯ ನಿನ್ನೆ ಮಾಡ್ಯಾರೀ ಈ ಕಡೆ ಎಲ್ಲ ನಿಮ್ ಕಡೆ ನಿನ್ನೆ ಮಾಡ್ಯಾರ ಬಿ್ರ ಹಾ ರ ನಿ ಕಡೆ ನೀನ್ೇನೇ ಮಾಡ್ಯಾರ ನಾನನ್ ಊರಾಗಿಿರಿಯಲ್ಲ ಹೌ ಮ ಭರಪೂರ
ಹ ಹ್ಮ್ ನಾವು ಹೋಗಿಲ್ ಬಿಡ್ರಿ ನಾವು ಊರ್ವರ್ಗ ಬಿ ಇರ್ತಿವಲ್ಲ ಗೊತ್ತಾಗಲ್ರಿ ನಮಗೇನ
ಹ್ಮ್
ಹಾ.
ಮತ್ತೆ ನೋಡಿ ನೋಡಕ ಹೋಗಿ ಊರಾಗ ಇರ್ಲ ಅರಿ.
ಹೌದ್ರಿ
ಯಾರಾಮನವ್ರು ಫೋನ್ ಮಾಡ್ಬೇಕ್ರೆ ಏನ್ ಹೇಳ್ಬೇಕ ಅವ್ರ ಎಲ್ಲೇಶ ಮನಾರ ಹೌದು ರಿ ಹಾಸ್ಪಿಟ್ಲ್ಗ ಇದ್ದೇನ್ರಿ ಆಮೇಲ್ ಕಾಲ್ ಮಾಡ್ತೀನನ್ರಿ ಮಾಡ ಹ್ಮ ಇಲ್ಲಿ ಆಮೇಲ್ಲ ಏನಂದ್ರೀ ಇಲ್ಲ ನಾನ್ ನಡ್ಕೊಂಡ್ ಹೋಗಟ್ಟಂಗ ಫ್ರೀ ಇರ್ತೀನಿ ಅವಾಗೇ ಮ ರ್ತೀನಿ ಅ ಸರ್ ಓಕೆ ಅಂದ್ರ
ಹ ಮತ್ತೆ ಏನ್ ಮಾಡಕ್ಕಾಗಲ್ರಿ ಹೂನ ಅನ್ಬೇಕಾಗಗ್ತಲ್ಲ. ಹಾ.
ಹ. ಏನ್. ನೀ ಈ ಕೆಲ ಮಾಡರ ಬದ ಸ್್ಮೃತಿ ತ. ಹ್ಮ. ೆ ನೀವು ಆ. ನರ. ಹ್ಮ ಹೋಗಾಗ ಗಿಕ್ಕೋತೇನ್ರಿೀ. ನಿ್ ಯಾವ ಗಾಡಿ ಉಕೊಂಡು ಹೋಗ್ತೀನಿ ಇಲ್ಲಸ್ಂದ್ರ ಅಸೋಕೆ ಹೋಗತ್ರಿ. ಹಾಗ ನೋಡ್ರ ಹೋಗೀ ಏನ್ ಮಾಡಕ್ ಆಗ ಸ್ಕೂಟಿ ಸುಮ್ಮಿ ಮತ್ ಮುಂದಿನ ನಾವವು ಬೇರೆ ಊದಿಗೆ ಹೋಗ್ರ. ತಗೊಂಡ ನ್ ಮಾಡದಡಿ.
ಸುಮ್ ಸೆಕೆಂಡ್ ಹಂಡ್ ತಗೋದ್ರಿ.
ಹ್ಮ ಹೋಗ್ಬಿಡ್ರಿ ಅದೆಲ್ಲಾ ಆಐತ್ರಿ ಚ ತಂತ ಐತಿ. ಹಾ ರೀ ನಾನ್ ಹೆಂಗಂದ್ರ ಪಚ ಸಪ್ಪಬಿಡ್ು ಊಟ ಮಾಡ ಆ ಕಡೆ ಈ ಕಡೆ ಸಪ್ಪಬಿಡ್ು ಹೆಂಗಂದ್ರ. ಹ ಜಾತ್ ಅಂತ ಮ ಹಾ ರ. ಯಾಕ ಸುಮ್ಮೆ ಸೇವಿಂಗ್ ನ ಮುಂದೆ ಮ್ತು ಏು ಮಾಡ.
ಹ್ಮ.
ಹೌ ಹ ಸರಿ. ಪಂಟ ಮಾಡ. ಹ್ಮ್. ಹ ಅವರು ಒಂದ. ಚಟ ಚಿತ್ರ ಅವ್ನ್ ಪ್ರಸ ಕಮ್ಮಿ ಅನ್್ರೀ ಅವ್ರು. ಯಾ ನು ಇವತ್ತಕ್ಕೆ ಸ್ಟೇಟಸ್ವತ್ತು. ಸ ಮದ್ ನಿಟ್ಟತಿ ನಗೆಡಾಗೆ ನಿಡ್ತಿತ್ತು ನ ನಿಮ್ಮ ಅ ಹಣ. ಹಾ ನ ನಾನು ನಮ ತಂಗಿ ನಮ ತಮ್ಮ ನ ತಮ್ಮರು. ಅವ್ರ ಕಾಪೇಟ ದ್ತಾರ್ರುಲ್ರ್ತ ಇ. ನನ ಹೆನ್ ಗೊತ್ತೇ ಕೇಳ್ರಿ. ನೋಡಿದ ಯಾರ ಒಂದರ ಬರ್ತಾ. ಬರ ನಮ್ಮ ತಮ್ಮ ಬರ್್ು ಇಲ್ರಿ ನಮ್ಮ ಫ್ರೆಂಡ್ ಒಬ್ಬ್ರದೀ ಸನ್ಂತಿ ಸಚೀನ್ಂರಿ ಸುಚನ್. ಹಚ್ಚ ಹ. ಕ ಸಮಾನ ಅ. ಅವರು ಅವ್ರಣ ಅವ್ರ ಅನ್ರಿ. ಅವರು ಯಾವಂತ ಹೇಳ್ಕೊಡ್ತಾರೆ ನ ಇವಾಗ ಅನ್ಕೊಂಡ ಇವ್ರು ಅವರು. ಹ ಅವ್ರು ಹಪಕ್ಕೆ ಓದಕತ್ತರ್ಗೆರ್ತ.
ಹಾನ್ರಿ ಇರ್ಬೋದ್ರಿ ಯಾಕಂದ್ರ ಮತ್ತೆ ಎರಡ್ ವರ್ಷ ಆಯತ್ ಅಲ್ಲೇ ಇದ್ದು ಓದ್ಲತ್ತನ್ರಿ.
ಹಾ ಹಾಗರಿ. ಹಚಂಗ. ಂಗಗೆ ಗೊತ್ತ್ರರಿ ಅವಾಗ ಅವಾಗೇಟಸ್ ಆಕ್ತಿದ್ರು. ಹಂಗ ಬರ್ತರಡ್ ನ. ಲ್ಲಳ್ಳೆ ಾರ ನಾ ನಿಮ ಕ ಆಾನ ಶೇತತ್ತಾಗ. ಇವ್ರ ಎಲ್ಲ ನೋಡಿನಿ ಇವ್ರಲ್ಲ ನೋಡಿನಿ ಅಂದ್ರೆ ಅವಾಗ. ಕ್ಲಾಸ್ ಮಂತ್ ನಂಗ ನಾ ಅವ್ರಿಗೆ ನ ಫ್ರೆಂಡಿಗ್ ಕೇಳ ನ ನೋ. ಕೇಳ್ದ ಮತ್ ಕೇಳ್ದಾಗ ಅವ್ರ ಏನಂದ್ರು ಹೂ ನಮ್ಮ. ಮ್ಮ ಅಂತಂದ್ರ ಅವರು.
ಹೌದ್ರಿ. ಮತ್ತ ಒಂದ್ಲಿಕ್ಕತ್ ಒಂದು ಡಿಗ್ರಿ ಮುಗ್ದ ಎಷ್ಟು ಎರಡ್ ಸಾವಿರ ಇಪ್ಪತ್. ಮೂರ್ ಮತ್ತೆ ಒಲಿದ್ ಮೂರ್ ವರ್ಷ ಆಯ್ತ್ ನೋಡ್ರಿ ಕಂ್ ಎಕ್ಸಾಮ್ ಓದಲತ್ತು ಓದೇ ್ತನ್ ಮಾಡ್ಕೊಳತನ ಯಾವ ಆಗವ ಅಗೆ ಅವ್ರು ಇಲತನ ಹ್ಮ್ ಏನು ಅದು ಕರ್ದಾಗ ನಾವ್ ರೆಡಿ ಇರಲ್ರಿ ನಾವ್ ರೆಡಿ ಇದ್ದಾಗ ಅವ್ರ ನೋಟಿಫಿಕ ಚೆನ್ನಾಗಲ್ದು ಹಿಂಗ ಆಗ್ಲತ್ತದ್ರರಿ
ಹ್ಮ ಹ
ಹ ಹೆಂಗೆ ಆಗದ್ರ ನೋಡಿ್ರ ಈಗ ಅಲ್ಪ ಅಲ್ಪಸ ಸಂಖ್ಯಾತರೊಳಗ ಬಿಟ್ಟಾರ ಅಂತ ಮೊರಾರ್ಾಜಿ ಸ್ಕೂಲ್ ನಾಗ ಮೌಲಾನ್ ಅಬ್ದುಲ್ಲಾ ಎಪಿಜೆ ಅಬ್ದುಲ್ ಕಲಾಂ ಸ್ಕೂಲ್ಗ ರೆಸಿಡೆನ್ಸಿಯಲ್ ಸ್ಕೂಲ್ ಆಗ ಟೀಚರ್ಸ್ಫೋಸ್ಟ್ ಬಿಟ್ಟರ್ ನೋಡ್ರಿ ಮತ್ತೀಗ
ಹೌದ ಹೌದೌದು ಈಗ ಎಲ್ರರಿ ಆಲ್ರೆಡಿ ಒಂದ್ ತಿಂಗ್ಗಳ ಐತ್ರಿ ಈಗ ಸ್ಟಾರ್ಟಿಂಗ್ ಒಂದ್್ ಎಲ್ಲ ಎಲ್ಲ ಅ ಆಬಿಟ್ರೆ ಕಮಿಟ್ ಆಗ್ಬಿಟ್ರೆ ಜಾಯಿನ್ ಆಗಿರ ಎಲ್ಲ ಕಡೆ ಯಾರ
ಹೌದ ಇದು ಪರ್ನೆಂಟ್ರೀ ಇದು ಈ ಕಾಲ್ಫರ್ಮ್ ಆಗಿದ್ರಿ
ಹ
ಆಕ್ಚುಲಿ ಮುರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜ್ನಾಗ ಮುನ್ನೂರ ಮೂವತ್ತು ಹುದ್ದೆಗಳದಾವ್ರಿ ಅಲ್ಪಸಂಖ್ಯಾತರ ಮಾದಿ ಮಾದರಿ ವಸತಿ ಬರ್ತವಲ್ಲಿ ನವೋದಯ ಎಪಿಜೆ ಅಬ್ದುಲ್ ಕಲಾಮ ಇಲ್ಲಿ ಹದ್ನಾಕು ಹುದ್ದೆಗಳು ರೀ
ಪರ್ಮನೆಂಟ್ ಅಂದ್ರೆ ಹೆಂಗ ಗೌರ್ಮೆಂಟ್ ಕಣಿದ ಹೆಂಗ ಸುಮನೆ
ಹತ್ೂ ರರಿ ನೇರ್ ನಮ ಕತ್ತೀರಿ ಎಕ್ಸಾಂಪ್ ಮೂಲ ಅಕನ ಇರಿ ಈಗ ಕೆಪಿ ಎಸ್ ಸ್ಕೂಲ್ ಆಗ್ತದಲ್ರಿ ಅದು ಆಯ್ತು ಇದು ಪ್ರತ್ಯೇಕ ರ ಇದು ಸಮಾಜ್ ಕಲ್ಯಾಣ ಇಲಾಖೆ ಕಿಂದ ತುಂಬಕೊಳಿತಾರ ೇನ್ರಿ
ಹ್ಮ್ ಹ್ಮ್್ಮ
ಹ ಚೆನ್ನಾಗ್ ಕರ್ದರ್ ಬಿಟ್ರಿ ಮೌಲಾನಾ ಅಬ್ದುಲ್ಲಾ ಮಾದರಿ ಶಾಲೆ ಹಾಗೂ ಕಾಲೇಜ ಅಲ್ಲಿ ಆಕ್ಚುಲಿ ಇದು
ಹಾಾ
ಕೊಹ್ದರಿು ವಸತಿ ಕಾಲೇಜುಗಳಲ್ಲಿ ಉಪನ್ಯಾಸಕ್ಕೆ ಹುದ್ದೆಂತ ತುಂಬತಾರೆ
ಹೌದೌದು ಕೇಳತ್ತ ತೋರಿ ಹೇಳ್ರಿ
ಹ ಹಾ ರೀ ಉಪ ಕಾಲೇಜ್ಲ್ಲಿ ಉಪನ್ಯಾಸಕ ಹುದ್ದೆ ಅಂತ ತುಂಬಕೊಂಡ್ ಕಿಿಸ್ಣನ್ ಇದು ಮಾಡ್ತಾರ ರೀ ಒಂದ್ಾವಿರದ ನಲ್ವತ್ತೆರಡು ಹುದ್ದೆಗಳು ಕರದಾರ್ ನೋಡ್ರಿ ನಾವ್ ಏನ್ರೀ ಟೀ ಟಿ ಆಗಿತ್ ಅಂದ ಸು್ ಬರಿಬಹದು ಹೆಂಗ ಇರ್ತದ ಗೊತ್ತಿಲ್ಲ
ಅ ಬ ನಸ
ಓದ್ಲಿಿತಾರ ಅಲ್ರರಿ ಹೋದ್ರಿ ಇನ ಅವಕಾಶದ ಏನ ಸಣ್ಣವ್ರದ್ರರಿ ನಾವ್ ಎಲ್ಲಾ ಡಿಗ್ರಿ ಮುಗಸಿ ಬತ್ತ ನಾಕೈದ್ ವರ್ಷ ಹಿಂಗ ಕುತ್ವ್ರೇ ನೋಡ್ರಿ ಹ್ಮ
ನೋಡ್ರಿಾ ಕೇಳಕ್ ಬರ್ಲ್ಲದ್ರೆ ಪಾಸ್ ಆಗ್ತಾರ ನಾವ್ ಓದಿದ್ರರು ಪಸ್ ಆಗಲ್
ಹೌದ್ರಿ ನೀ ಆತರಿ ಅದಕ್ ಏನ್ಂತಲ್ರಿ ಹ ಎಫರ್ಟ್ ಪರಿಶ್ರಮನೂ ಬೇಕ್ರಿ ಎಲ್ಲ ಒಂದ್ ಪರ್ಸೆಂಟೇಜ್ ಲಕ್ನುೂ ಬೇಕ್ರಿ
ಟನ್ ಇದ್ ಒಂದು ಪರ್ಸೆಟ್ಕ್ಕಿದ್ರ ಕೆಲಸ ಆಯತ ಆದಂಗರ್
ಕೆಲ್ಸ ಹ ಲಗ್ನ ಕೈ ಕೊಡ್ಬೇಕೇಕ್ ನೋಡ್ರಿ ಮತ್ತೇನಿಲ್ಲಾ ಎಷ್ಟಿಷ್ಟೋ ವರ್ಷ ರೀ ಧಾರವಾಡ ಬಿಜಾಪುರ ಕುು ಓದವ್ರರಿ ಏನ್ ಅದಾರೀ ಹೇಳ್ರಿ ಐದ್ೈಐದ್ ವರ್ಷ ರೂಮ್ ಇಡ್ದು ಓದವ್ರ ಅದಾರ ಅಲ್ಲಿ
ನಾ ಫ್ರೆಂಡ್ಸ್ ಸರಿ ಇಲ್ಲ ಇಂಡಟ್ಸ್ ಮೂರ್ ನಲ್ಕ ವರ್ಷ ಐತ ಹದತ್ತಾರೆ ಬಿಗೆ ಈರ್ ಬಿಸಿ ಮಾಡ್ಕೋತೇನ್ಿ ಅಂತಾರ ಏನ್ ಮಾಡ್ತಾರೆ ನೀಗೆ
ಎಲ್ಲರಿೀ ಬಾಳ ನಿರೀಕ್ಷೆ ಇಟ್ಕೊಂಡಾರ ಇದನು ಇವ್ರಿ ಹಿಂಗ್ ಮಾಡದಲ್ಲ ರೀ ಬಾಳ ರೀಬಕ್್ರೀ ಯಾಕಂದ್ರ ಓದ್ ಕೂತಾರ ಸಂಖ್ಯೆ ಜಾಸ್ತಿ ಇ
ಕರ್ತಾನ ತೋ
ಪಿ ಸಿ ಆಡುಕರ್ದಾರ ಸಿವಿಲ್ ಅಡಿ ಯಾರದೇ
ಅದಕ್ಕೆ ಕಾಯಕೊಂಡ್ ಕೊಡ್ತಾರೆ ಹುಡುಗರು ಎಲ್ಲಾರೂ
ಹೌದ್ರಿ ಎಲ್ಲಾ ಪಾಪ ಓದ್ದ್ರ ಎಲ್ಲ ಚಲೋ ಕೆಲ್ಸ ಸಿದ್ರ ಚಲೋ ಆಗ್ತದ್ರಿ
ಹ್ಮ
ಇನ್ನು ಓದ್ ಬರಿಬೇಕಕ್ ನೋಡ್ರಿ ಇವರು ಇವ್ರ ಕೈಯ್ಯಾಗವ ಮಾಡ್ಕೊಳವ ನೀ ಆಯ್ತು ಇದು ಇರತ್ತಾನೆ ಇನ್ನೊಂದ್ ವರ್ಷ ಎರಡು ವರ್ಷ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇರತ್ತಂತ ತುಂಬಕೋತಾರೀ ಮತ್ತತ್ ಅಲ್ಲಿದ್ದ ಬಿಜೆಪಿ ಸರ್ಕಾರ ಮತ್ತತ್ ಐದ್ ವರ್ಷ ತನ ಕಾಲ್ಫರ್ಮೆ ಮಾಡಲ್ರಿ ಹ್ಮ ರರಿ ಬಡ ಬಡಿ ಸರ್ಕಾರ ಮುಗಿದ್ರಾಗೆ ಎಲ್ಲಾ ಪೋಸ್ಟ್ ತುಂಬಕೊಂಡ ಹೋಗಿ ಬಿಡ್ ಬಿಡ್ತಾರ ಅವವರು
ಹ್ಮ
ಹಾ ರೀ ಮಾಡ್ಕೊಳೋರ ಇದ್ರಾಗಿ ಓದ್ಕೊಂತು ಮಾಡ್ಕೊಬೋದು ನೋಡ್ರಿ ಹ್ಮ್
ಹ
ಇದು ನಮಲ್ಲಿ ರೆಮಿಡಲ್ ಟೀಚರ್ ಆಗ ಅನ್ನಪೂರ್ಣ ಅವ್ರು ಕೆಲ್ಸ ಮಾಡ್ತ ನೋಡ್ರಿ
ಹಾ ಹನ್ ರೀ
ಅವ್ರ ಹಾಸ್ಟೆಲ್ ಮತ್ತು ರೆವಿಡಿಯಲ್ ಟೀಚರ್ ಎರಡು ಮಾಡ್ತಾರೆ
ಹ ಹಾಸ್ಟೆಲ್ ಒಡೋಣ ರೀ ಅವ್ರು ಹೋಧು ಸರಿದನನು ಹಾಸ್ಟೆಲ್ ವಾರ್ಡನ್
ವಡಗೇರ ಅಲ್ಲಿ ಹಾಸ್ಟೆಲ್ ಪೋಸ್ಟ್ ಖಾಲಿ ಅದಂತಲ್ರಿ ನಾವ ಅದನ್ನ ಎಕ್ಸಾಮ್ ಹಾಕೆ ಪಾಸ್ ಮಾಡ್ಕೊಂಡ ಹ್ಬೇಕಾ ಮತ್ತ ಯಾರ ರೆಕಮೆಂಡ್ ಅವ್ರರು ಹೆಂಗ ಹೋಗ್ಯರಿ
ಹೆಂಗ ಹೆಂಗಿ ಪರಿಚಯ ಖಾಲಿ ಆದಂತ ಹೋಗ್ಯರಿಲ್ ಮತ್ತೆ ಇಲ್ಲಿ ಚಾಮದ ಖಾಲಿಐತ್ರಿ ವಾರ್ಡನ್ ಖಾಲಿ ಐತ್ರಿ ವಾಡನ್ ನಮ ಹಾಸ್ಟೆಲ್ ವಾಡನ್ ಖಾಲಿ ನನ್ಗೆ ಮಾಡ್ತ ಏನ್ ಮಾಡ್ತರಿ ನ್ ಮಾಡ ಅಂದ್ರರಿ
ಮತ್ತ್ ಮಾಡ್ಬೇಕಿಲ್ರರಿ ಆರಾಮ್ ಪೇಮೆಂಟ್ ಇರ್ತ
ಹದಿನಾರು ಸಾವಿರ ತಲಿವನ್ ಜಂತನ ಹುಡುಗರು ಸಣ್ಣ ಹುಡುಗರು ಸಿ ಏಡ್ತ್ ಟೆಂತ್ ಎಲ್ಲ ಮಾತ್ ಕೇಳಲ್ ಆದ್ರ ಮೂರು ಊರು ಜಾಸ್ತಿ ರೀ ಸ್ವಲ್ಪ ಹುಡುಗರದ ಏನೋ ಮೆಂ ಮಾಡ ಯಳ್ನೂರ ನ ಐವತ್ ಹುಡುಕಿ
ಹುಡುಗುರದ ನನಗೈತೆ ಗಲ್ಸದ ಅಲ್ಲದಿದು
ಯಾರ ಇಲ್ ಗರ್ಲ್ಸ್ ಒಂದ್ ಕೆಜಿ ಬಿ ಒಂದಾದ್ರಿ ಆರ್ ಎಮ್ ಎಸ್ ಒಂದಾದ್ರಿ ಎರಡ ಅವ್ರ
ಪ್ಯಾಮೆಂಟು ಹಾತ್ ಹಾತ್ ಅಂದ್ರ ಸಾವಿರ ಚಲೋಲ್ರಿ ಗಸ್ಟ್ ಟಚರ್ ಕನ ಚಲೋಲ್ರಿ
ತ ಚಲೋ ಬರಿಬೇಕಲರಿ ಎಷ್ಟ ಚಂತ್ರ ಅವ್ರ ಹಿಂದ ತಿಗಾಡ್ಬೇಕಕ್ ಅವ್ ಏ ಮಾಡತಾರ ಮಾಡದೇ ಮಾಡೋದು ಹಿಂದ ತಿರುಗಡ ತಿರಗಡ
ಹೌದ್ರಿ
ಆಗ್ಲ ಸಮಯ ಆಗಬೇಕಲ್ಲ ಅವ್ರರಿಗೆ
ಹ ಮೇಡಮ್ರೀ ತರ್ಡ್ ಒಂದ ಸ್ವಲ್ಪ ಹಸ್ತನ್ರಿ ಇಲ್ ಯಾರೋ ಬಂದಾರ
ಎಷ್ಟ ಅಚ್
ಹಾ ಸರಿ
ಹ